ಹಲೋ
ಹಲೋ
ಹಲೋ
ಹೇಳಿ ನಮಸ್ತೆ
ನಮಸ್ಕಾರ ನಿಮ ಹೆಸರು
ನಮಸ್ತೆ...... ಒಂದ ನಿಮಿಷ ಹಾಗೇರಿ ಹ ಹ... ನ ನಾನ ಹ ಬಾ ನಾನಾ ತುಂಗಡ ಬರತನಿ..
ಹಲೋ
ಓ ಸಾರಿ ಫಾರ್ ಪಾಡಿದಡಿ ಸಾವಿಸೆ
ಊತ ಆಯ್ತಾ
ಹಾ ಆಯ್ತು ನಿಮ್ದು
ಹ್ಮ್ ಆಯ್ತು
ಏನ್ ಮಾಡ್ತಿದ್ದಿರಾ. ನಮದು ಅನ್ನಾ ಸಾಂಬಾರು
ಹ್ಮ್
ನಿಮ್ಮದು
ನಾ ನಾ ದಸ ತಿನ್ಕೊಂಡು ಬಂದ ಹಚ ಹೋಗ
ಏನ್ ತಿಂದ್ರಿ
ಪಿಜ್ಜಾ
ಪಿಜ್ಜಾ
ಹ್ಮ್
ಪಿಜ್ಜಾ ದಲ್ಲಿ ನಿಮಗೆ ಯಾವ ಪಿಜ್ಜಾ ಇ
ನಂಗೆ ಇದು ಕಾರ್ನ್ ಕಾರ್ನ್ ಪಿಜ್ಜಾ ನಿಮಗೆ
ನನ್ಗೆ ಕಾರ್ ನಲ್ಲಿ ಚೀಸ್ಜ ಬರ್ತದಲ್ಲ
ಹಾಂ ಕಾನ್ರ ಪ್ಲಸ್
ಹಾ ಅದ
ಹ್ಮ್
ನಿಮ್ಗೆ
ನನಗೂ
ಹಾ ಈಗ ಊಟ ತಿನ್ನಲ್ವಾ ನೀವು
ಹ್ಮ್ ಹ್ಮ ಬೇಡ
ಪಿಜ್ಜಾ ಪಿಜ್ಜ ಇಂದ ಹೊಟ್ಟೆ ತುಂಬಾಗಿರುತ್ತಾ ನಿಮ್ಗೆ
ಹ್ಮ್ ಹಂಗೆ ಗೋಳಗಪಾ ತಿಂದೇ ಪಿಜ್ಜಾ ಗೋಳಗಪ್ಪ ಮತ್ತೆ ಐಸ್ ಕ್ರೀಮ ತಿಂದೇ
ಹಾ ಎಷ್ಟು ಪಿಜ್ಜಾ
ಒಂದೇ ನಾಲ್ಕು ಪೀಸ್ ಒಂದೇ
ಗೋಳ ಗಪ್ಪ ಎಷ್ಟತೀಂದೆ
ಒನ್ ಪ್ಲೇಟ್
ಹಾ
ಹ್ಞೂ
ಹ್ಮ್
ಮತ್ತೆ
ಹೇಳಿ ಕೇಳೋಣ ಹೆಂಗಿತ್ತು ಇವತ್ತು ನಿಮ ಡೆೇ ಕಾಲೇಜ್ ಪ್ಲಾಸ್
ಇಲ್ಲ ಇತ್ತು ಇಂದು ಕಾಲೇಜ್ ಇಲ್ಲ ನ ಇವತ್ತು ಅಬ್ಬ
ಹಾ ಇದಕ್ಕೂ ರಜಾ ಕೊಡ್ತಾರಾ ನಿಮ್ಗೆ
ಹ್ಮ ಹ ಹೌದು ನಿಮ್ಗೆ ನೀವು ಓದ್ತಿದ್ದೀರಾ ಇಲ್ಲ ಅಂದೆ ಜಾಬ್ ಮಾಡ್ತಿದ್ದೀರಾ
ಹ ಜಾಬ್ ಹುಡುಕ್ತಾ ಇದ್ದೇನೆ ಇವಾಗ
ಹ್ಮ್
ಹ್ಮ್
ಎಲ್ಲಿ ಎಲ್ಲಿರೋದು ನೀವು
ನಾವು ಕೋಲಾರ
ಹ್ಮ್
ಹ್ಮ್
ಏನ್ ಫೇಮಸ್ ಕೋಲಾರಲ್ಲಿ
ಕೋಲಾರಲ್ಲಿ ಚಿನ್ನದ ನಾಡು ಚಿನ್ನ ಫೇಮಸ್
ಅದು ಗೊತ್ತು ಆದ್ರೆ ಬೇರೆ ತಿನ್ನೋದ್ರಲ್ಲಿ ಮತ್ತೆ ಜಾಗಕ್ಕ ಜಾಗ ಎಲ್ಲ ಹಾ
ತಿನ್ನೋದ್ರಲ್ಲಿ ಎಲ್ಲಾ ಅನ್ಸುತ್ತೆ ತಿನ್ನೋದ್ರಲ್ಲಿ
ಇದೆಲ್ಲ ಪಾನಿಪುರಿ ಅನ್ಸುತ್ತೆ
ಹ್ಮ್ ಅದೇ ಎಲ್ಲ ಅನ್ಸುತ್ತೆ ಪಾನಿಪುರಿ ಎಲ್ಲಾ ಕಡೆನೂ
ಬಂಗಾರ ಪಟ್ಟೆ ಚಾಟ್ ಅಂತ ಇಟ್ಟಿರ್ತಾರೆ ಅಲ್ವಾ ಎಲ್ಲಾ ಕಡೆ ಕೋಲಾರ ಅಲ್ವಾ ಮತ್ತೆ ಮುಳಬಾಗಲ್ ದೋಸ ನಿಮ ನಿಮಗಿಂತೂ ನಾನೇ ತಿಳ್ಕೊಂಡಿದ್ದೀನಿ ಜಾಸ್ತಿ ನಿಮೂರ ಬಗ್ಗೆ
ಹ್ಮ ಕೋಲಾರದವರ ನೀವುನು
ಇಲ್ಲ ನಾವು ಬೆಂಗಳೂರು ಅವ್ರು
ಮತ್ತೆ ಕೋಲಾರ ಬಗ್ಗೆ ಹೆಂಗ ಗೊತ್ತು ನಿಮ್ಗೆ
ಅಂದ್ರೆ ಸ್ವಲ್ಪ ಸ್ವಲ್ಪ ಗೊತ್ತು ಎಲ್ಲಾ ಕಡೆ ನೋಡ್ತಿರ್ತಿವಿ ಈತರ ಬಂಗಾರ ಚಾಟ್ಸ್ ಮತ್ತೆ ಮುಳ್ಬಾದಲ್ ದೋಸಾ ಅಂತ ಹಾಕಿಳ್ತಾರಲ್ವಾ. ಕೋಲಾರಲ್ಲಿ ಅದಕ್ಕೆಗೊತ್ತು ನೀವು ತಿಂದಿದ್ದೀರಾ ದೋಸಾ ಮುಳಬಾಗಿಲುದು
ಮುಳಬಾಗಲ್ ದೋಸಾ ತಿನ್ನಿದೀವಿ
ಹ್ಮ್ ಹೆಂಗೆ ಇರುತ್ತೆ
ಚೆನ್ನಾಗಿರುತ್ತೆ
ಹ್ಮ್
ನೀವು ತಿಂದಿದ್ದೀರಾ
ಹಾ ತಿಂದಿದೀನಿ
ಹ್ಮ್
ಮತ್ತೆ
ಹ್ಮ್
ಹ್ಮ್
ಇವತ್ತು ಟೈಮ್ ಅಂಟು ಬೇಗನೆೇನೆ ಆಗ್ತಿಲ್ಲ
ಯಾಕೆ ಏನಾಯ್ತು
ತುಂಬಾ ಸ್ಲೋ ಆಯ್ತು ಇವತ್ತು ದಿನಯೆಲ್ಲಾ
ನಾನು ಆಚೆ ಹೋಗೋಣ ಅಂದಬಿಟ್ಟು ಹೋಗಿದ್ರೆ ನಾ ನನ್ ಫ್ರೆಂಡ್ಸ್ ಬಸ್ಹೇ ಬಂದಿಲ್ಲ ಮೂರ್ ಅವರ್ ವೇಟ್ ಮೂರ್ ಮೂರ್ ಅವರ್ ಕಾದಿದೀವಿ ಬಸ್ ಬರ್ತಾಯಿಲ್ಲ
ಹ್ಮ್
ಆಮೇಲೇ ಹೊಟೊಗೊಣ ಮತ್ತೆ ಹಾಸ್ಟೆಲ್ ಅಲ್ಲಿ ನಾವಲ್ಲ ಹೊಟೊಗೊಣ ಮತ್ತ ಹಾಸ್ಟೆಲ್ ಗೆ ಅಂತ ವಾಪಸ್ ಬಂದ್ಬಿಡ್ತಾ ಇದ್ವಿ ಮತ್ತ ಅದು ಯಾರು ಅಂಕಲ್ ಕರೆದುಬಿಟ್ಟು ಬನ್ನಿ ಬನ್ನಿ ಬರುತ್ತೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಅಂತ ಹೇಳಿ ಮತ್ತೆ ಕರೆದು ಮತ್ತೆ ಕೂರಿಸಿದ್ರು ನೋಡಿದ್ರೆ ಇನ್ನ ನಲ್ವತ್ ನಿಮಷ ಕಾದ ಕಾದ್ವಿ ಆಮೇಲ್ ಬಂತು
ಹ್ಮ್
ಹ್ಞ
ಮಳೆ ಬೀಳ್ತ ಇದ್ಯಾಯಾ ಅಲ್ಲಿ
ಇಲ್ಲ ಮಳೆನ್ ಬೀಳ್ತಿದ ಇಲ್ಲ ಅಲ್ಲಿ ಬೀಳ್ತಿಯಿದಿಯ
ಹ್ಮ್ ಇಲ್ಲಿ ಬೀಳ್ತಿದೆ
ಹ್ಮ್ ಬೆಳಿಗ್ಗೆ ಎಲ್ಲಾ ಬಿಸಿಲು ಇರುತ್ತೆ ನೈಟ್ ಎಲ್ಲಾ ಮಳೆ ಇರುತ್ತೆ
ಹ್ಮಹ್ಮ್
ಹ್ಮ್
ಮತ್ತ
ಹೇಳಿ ಕೇಳೋಣ
ಹ್ಮ್ ಮತ್ತೆ ನೀವೇನ್ ಓದಿರೋದು
ನಾನ್ ಪಿ. ಯು ಓದಿರೋದು ಈಗ ಬಿ. ಸಿ. ಎ ಗೆ ಜಾಯ್ನ್ ಆಗಿದ್ದೀನಿ
ಹ್ಞೂ ಬಿ. ಸಿ. ಎ ಫಸ್ಟ್ ಇಯರಾ
ಹ್ಮ್
ಹ್ಮ್್ಮ
ಹ್ಮ್
ಹೆಂಗಿದೆ ನಿಮ್ ಕಾಲೇಜ್ ಎಲ್ಲ
ಹ್ಮ್ ಚೆನ್ನಾಗಿದೆ
ಎಲ್ಲಿ ಕೋಲಾರಲ್ಲೇ ನಾ
ಹ್ಮ ಕೋಲಾರಲ್ಲೇ
ಹ್ಮ್ ಹೆಂಗಿದ್ದಾರೆ ಕಾಲೇಜ್ ಅಲ್ಲಿ ಎಲ್ಲಾರು ಜನ ಎಲ್ಲಾ
ಚನ್ನಾಗಿದ್ದಾರೆ
ಹ್ಮ್ ನಾನ್ ಇಂಜಿನಿಯರಿಂಗ್ ಮಾಡ್ತಾ ಇದನಿ ಸೆಕೆಂಡ್ ಇಯರ್
ಹ್ಮ್ ಹ್ಮ್
ಹ್ಮ್ ಮತ್ತೆ ಯಾರು ಮಕ್ಳು ಯಾರು ಕಿರಿಚಿದಂಗಿದ್ದರೆ
ಹ್ಮ್ ಇಲ್ಲೇ
ಹ್ಮ್
ಇಲ್ಲೆ ಮನೆ ಹತ್ರ ಮ ಹ್ಮ್ ಹೇಳ್ಬೇಕು ನೀವ್ ಹೇಳುದ್ರೆ ಕೇಳದ
ಎಲ್ಲೂ ಹೋಗಿಲ್ವಾ ಆಚೆ ಇವತ್ತು ರಾಜ ಅಲ್ವಾ
ಹ್ಮ್ ಇಲ್ಲ ಎಲ್ ಹೋಗದು ಈ ಮಳೆಯಲ್ಲಿ
ಹ್ಮ್
ಹ್ಮ್ ಬೆಳಿಗ್ಗೆ ಹೋಗೋಣ ಅಂದ್ರೆ ಬಿಸಲು ಜಾಸ್ತಿ ಬೆಳಿಗ್ಗೆ ಹೋಗೋಣ ಅಂದ್ರೆ ಬಿಸಿಲು ಜಾಸ್ತಿ ಸಾಯಂಕಾಲ ಹೋಗೋಣ ಅಂದ್ರೆ ಒಂದ್ ಒಂದ್ ಸೆಕೆಂಡ್ ಹಾಗೆ ಇರಿ ಹ್ಮ ಹಾ ಹೇಳಿ ಮತ್ತೆ
ಮತ್ತೆ ಇನ್ನೇನು
ಹ್ಮ್ ಹೇಳಿ ಕೇಳೋಣ ನೀವ್ ಹೇಳಿದ್ರೆ ಕೇಳೋಣ ನೀವೆ ಹೇಳ್ಬೇಕು ಹ್ಮ ಇನ್ನೇನು
ಏನ್ ಮಾಡ್ತಿದ್ದೀರಾ
ನಾವು ಇದ್ವಿ ಸುಮ್ಮನೆ ಮಳೆ ಬೀಳ್ತಿತ್ತು ಪ್ಯಸೇಜ್ ಅಲ್ಲಿ ನಿಂತ್ಕೊಂಡು ಮಳೆ ನೋಡ್ತಾ ಇದವಿ
ಹ್ಮ್ ಎಲ್ಲಿ ಮನೆ ಮನೆಯಲ್ಲಾ ಇರೋದು ನೀವು ಮನೆಯಲ್ಲಿ ಇರ್ತೀರಾ
ಮನೆಯಲ್ಲಿ
ಮನೇಲ ಇರೋದು ನೀವು ನಮ್ದು ಹಾಸ್ಟಲ್
ಇ್ಮ ಇಲ್ಲಮ್ಮನೆಯಲ್ಲೇನರೋದು
ಹ್ಮ್
ಹ್ಮ ಹ್ಮ್
ಮನಗೆ ಕಾಲೇಜು
ಹಾ
ಮನೆಗತ್ರ ನ ಕಾಲೇಜು
ಹಾ ಹತ್ರಾನೆ ಹ ಹ್ಮ
ಮ್ಮತ್ತೆ
ಹ್ಮ ಹೇಳಿ ಹಾ
ನಿಮ್ಗೆ ಯಾವ ಫುಡ್ ಅಂದ್ರೆ ಜಾಸ್ತಿ ಇಷ್ಟ
ಹಾ ನನಿಗೆ ಹ ಚಿಕನ್
ಚಿಕನ್ ಚಿಕನ್ ಅಲ್ಲಿ
ಕಬಾಬ್ ನಿನಗೆ
ನಮ್ಗೆ ಚಿಕನ್ ಗ್ರೇವಿ ಎಲ್ಲ ಇಷ್ಟ
ಹ್ಮ್
ಚಿಕನ್ ನ ಮಟನ್ ಜಾಸ್ತಿ ಇಷ್ಟ
ಹಾ ಚಿಕನ್ ಹ ಚಿಕನ್ ಕಬಾಬ್ ಚೆನ್ನಾಗತ್ತೆ ಮಟನ್ ಸಾಾರ್ ಚೆನ್ನಾಗಿರುತ್ತೆ
ಹ್ಮ್ ನಿ ಹೌದು ನನಗೆ ಮಟನ್ ಪೀಸಸ್ ಅಂದ್ರೆ ತುಂಬಾ ಇಷ್ಟ
ಹ್ಮ್
ಹ್ಮ್ ನೀವ ಎಷ್ಟ ಕೆಜಿ ತಿಂತೀರಾ ಚಿಕನ್ನು
ಕೆಜಿ ಎಲ್ಲ ಕೆ ಜಿ ಎಲ್ಲ ತಿನ್ನಲ್ಲಿ ಎಲ್ಲ ತಿನ್ನಕ್ಕ ಆಾಗಲ್ಲ
ಹ್ಮ್
ಯಾರು ಪಾಪು ನಿನ್ ನೀನ್ ಪಾಪುನ
ಅಯ್ಯೋ ಅಲ್ಲ ನಮ್ಮ ಅಕ್ಕ ಮಗು
ಹಾ
ಹ್ಮ್
ಹ್ಮ್ ಮತ್ತೆ
ವಿಷ ಕಟ್ಟ ಹಕ್ಕೆೆಲ್ಲ ಏನ್ರಿ ಸಮಾಚಾರ ನೀವು
ಹ್ಮ್
ಏನ್ ಮಾಡ್ತಿದೀರಾ
ನಾನ್ ಸುಮ್ಮನೆಾಗಿ ಕೂತಿದ್ದೀನಿ ನಾಳೆ ನಾಳೆ ಲಾಗ ಎಕ್ಸಾಮ್ ಇದೆ ಆದ್ರೂ ಇವತ್ತ ಆಚೆ ಹೋಗ್ಬಿಟ್ಟು ಬಂದಿದ್ದೀನಿ
ಹ್ಞೂ
ಸ್ವಲ್ಪನುೂ ಭಯ ಇದ್ದೀರಾ ಹ್ಮ್ ಏನ್ ಮಾಡ್ತೀನೋ ಗೊತ್ತಿಲ್ಲ ನಾಳೆ
ಹ್ಞೂ
ಹ್ಮ್
ಹ್ಮ್ ಹ್ಮ್ ಸ ನೀವು ಮಲ್ಗೋದು
ಹ್ಮ್ ಇನ್ನ ಲೇಟ್
ಇಷ್ಟ ಕೊನ್್ರಿ
ನಿ್ದರ
ಹ್ಮ್ ಹಾಗ ಈಗ ಊಟ ಮಾಡ್ಬಿಟ್ಟು ಮಲ್ಲಿಗೋದೆ
ಹ್ಮ್ ಹ್ಮ್ ಊಟ ಆಯ್ತು ಅಂದರೀ
ಮತ್ತೆ ಮಧ್ಯಾಹ್ನ ಆಯ್ತು ನೈಟ್ ಈಗ ಮಾಡ್ಬೇಕು
ಹ್ಮ ಆಯ್ತು ಇದ್ರರದಾಗ ಕಾಲ್ ಮಾಡ್ತಾ ಇ
ಹಾ ಸರಿ
ಧನ್ಯವಾದ.
ಹ್ಮ್ ಧನ್ಯವಾದಗಳು. ಹ್ಮ್ ಹ್ಮ